ಹಲೋ
ಹಾ ಹೇಳು
ಹಾ ಏನ್ ಮಾಡ್ತಾ ಇದ್ಯಪ್ಪ?
ಏನಲ್ಲಾ ಪ್ರೋಗ್ರಾಮ್ ಆದ ಸುಮ್ಮ್ ಕುಂತೀನ್ ನೋಡ್ಕ್ಯ
ಯದ ಪೋಗ್ರಾಮು
ಈಗ ತಂಬಾಕು ತಿನ್ಬಾಡ್ದಂತ.
ಹಾ ಈಗ ಎಲ್ಲಾ ಜನಗಳು ತಂಬಾಕ್ ತಿಂತಾರ್ ಮತ್ತ್ ಅದಕ್ಕೆಲ್ಲ ನಿಷೇಧ ಮಾಡಕ ನಾನ್ ಏನೇ ಏನೇನು ಹೇಳಿದರು ನಿಮ್ ಪ್ರೋಗ್ರಾಮ್ದಾಗಲ್
ಹದ್ರೆ ಹಬ್ದಾಗ ಏನ್ ಹೇಳಿದ್ರಪ್ಪ ಅಂದ್ರೆ ತಂಬಾಕು ತಿನ್ನದ್ ತಪ್ಪು
ಹ್ಮ್
ತಂಬಕು ತಿನ್ಬಾಡ್ ತಂಬಾಕು ತಿನ್ನೋದ್ರಿಂದ ರೋಗ ಬರ್ತಾವಂತ. ಹ ತಂಬಾಕ್ ಬುಡ್ಸಕ ನಿಕೋಟಿನ್ ಅಂತ ಓ ಟ್ಯಾಬ್ಲೆಟ್ಸ್ ಸಿಕ್ತಾವಂತ
ಎದ್ರುದ್ದ
ನಿಕೋಟಿನನ ಟ್ಯಾಬ್ಲೆಟ್ಸ್.
ನೀಕೊಟ್ಟಿನ್ನಾ
ಹ್ಮ ಅವಶ್ಯಗತವಾ ಗೌರ್ಮೆಂಟ್ ಅವರು ಫ್ರೀ ಕೊಡ್ತಾರಂತ ಅವಟ್ರಿನ್ನ.
ಹ್ಮ್
ಬೇಕಿದ್ರೆ ಯೆ ಬಿಸಿ ಎದ್ ಇಲ್ ಹಾಸ್ಪೀಟಲ್ ಬರಿ ಗೌರ್ಮೆಂಟ್ ಹಾಸ್ಪಿಟ್ಲಗ ಏಮ್ಸ್ಗೆ ನಾವು ಕೊಡ್ತೀವಿ ಫ್ರೀ ಆಗಿ ಟ್ಯಾಬ್ಲೆಟ್ಸ್ ನಿಮ್ಗ ಅಂತಿದ್ರು.
ಹ್ಮ್ ಹ್ಮ್ ಹ
ಹ್ಮ್ ತಂಬಾಕು ಬಾಳು ಡೇಂಜರ್ ಹ ಅಂತ ಹೇಳ್ದಪ್ಪ
ಹೌದಾ
ಹ್ಮ
ಹ್ಮ್ ಮತ್ತೆ ಕ್ಲಾಸ್ ಪ್ರಿಡ್ ಬೇರೆ ಒಂದ್ ತಾಸ ಅದನ್ನೇ ಮಾಡ್ತಾರ ಏನ್ ಅಡಿಟೋರಿಯಂ ಫಂಕ್ಷನು
ಅದ ಒಂದ್ ತಾಸಲ್ಲ ಮೂರ್ ತಾಸ್
ಮೂರ್ ತಾಸಿಂದ್ ಏನ್ ಹೇಳ್ತಾರೆ ಅದ್ರು ಬಗ್ಗೆ
ಮಾತಾಡ್ತಾರ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲರಿಗ್ ಸನ್ಮಾನ ಮಾಡ್ತ ತರ ಭಾಷಣ ಮಾಡ್ತಾರ ಎಲ್ಲತ್ ಮಾಡ್ಬೇಕಲ್
ನೀನ್ ಹೇಳಾಕಿಲ್ಲ ಅದ್ರ ಬಗ್ಗೆ ಒಂದ್ ಏನಾರ ತಂಬಾಕು
ಹ ನ ಪೋಗ್ರಾಮಲ್ಲಿ ಶ್ದ ಬಂದಜಿ ತಿರಿಗಿ ವಾಪಸು
ಹ್ಮ್ ಹ್ಮ್
ಹ್ಮ್ ಅದು ಎನ್ ಎಸ್ ಎಸ್ ಕ್ಲಾಸ್ ಆಲ್ಲ ಎನ್ ಎಸ್ ಎಸ್ ಕ್ಲಾಸ್ ಅದಕಾಯ್ತರ್ದು
ಹ ನೀ ಕ ಕಾಲೇಜ್ನ ಕಲಲ್ಲ ಬರಿ ಪ್ರೋಗ್ರಾಮ್ ಇದ್ದಾಗ ಡೆ ಹೋಗೋದು ಸುಮ್ ಪ್ರೋಗ್ರಾಮ್ ಮಾಡಿ ಹೊರಗ್ ಬರದನು
ಇ ಈ ಕ್ಲಾಸ ಅವೋ ಮರೈ ನೆಕ್ಸ್ಟ್
ಹ್ಮ ಕ್ಲಾಸ್ ಕಳಿತಪ್ಪ ಬರೀ ಹೊರಗ ಇರ್ತಾರ ಅಂತ ಹೇಳ್ತಾರೆ ನಿನ್ ಹುಡುಗರೆಲ್ಲ ಪ್ಯೂನ್ ಅದ ನಾ ಮನೆೆ ಭ ಬೆಟ್ಟಿಾಗಗಿದ್ದೇವನಿಗೆ
ಹ್ಮ್
ಅಣೇನೊಂದ ಆ ಶಣಗಡ ಅತ್ ಚಂದ ತನ ಹೊರಗ ಅವ್ನ್ ಎನ್ ಅಂದ ಶಾನೇ ಅದನವ ಚನಾಗಿ ವರಗೆ ತಿರುಗಾಡತನಪ ಓದಲ್ಲ ಬರೀ ಆಕಡೆ ಇದಕ್ ಹೋಗೋದು ಅಲ್ಲಿ ಯಾವ ಇದಾದ್ ನೋಡ ಅಕಡೆ ಮುಂದ್ ಕ್ರೀಡೆ ಆಟಾಡೋದು
ಹ್ಮ್ ಸ್ಟೇಡಿಯಂ
ಎಟ್ಟ ಎಂದ ಇಟ್ಟು ತಿರುಗಾತ ಇಲ್ಲಿ ಗಾರ್ಡನ್ದಾಗ ಕುೂಂತ ಬಿಡ್ ಪತ್ತನ್ನ
ಹ್ಮ್
ಇದೇ ಮಾಡ್ತಾನ ಅಂತ ಹೇಳ್ತಾನ
ನೀ ಯಕ್ ಬ ನಂಕರ
ಹ್ಮ್
ನೀ ಆಗ್ಬಂದದು
ಮನ್ನಿ ನಂದ ಪಾಸ ಇಸಗಕ ಬಂದಿದ್ದೆ
ಹ್ಮ್
ಹ್ಮ್ ಹೋಗ ಕೇಳಿದ ನಾನ ಯಾವ ಏನ್ ಹದಲ್ಪ ಅವನ್ ಯಾಕ ಅಗ್ರಿಕಲ್ಚರ್ ಮಾಡ್ಸ ಸು ಊರಲ್ಲಿ ಯಾವ್ದಾದ್ೂ ಬೇರೆ ನ ಮಾಡ್ಸ ಲ್ಲ ಅಂತಂದ್ರು ಡೈರೆಕ್ಟ್ ಬಿ ಎ ಬಿ ಎ ಸರ ಸರ್ ಓದ್ತಾನ ನಾವು ಅಗ್ರಿಕಲ್ಚರ್ ಮಾಡ್ಸಿದೀವಿ ಅಂತಂದೆ ಹ ಹುಡುಗ ಮದಲು ಒಡತಿತೇನೋ ಈಗಂತ ಬಾಳ ಹೊರ್ಗನೇ ತಿರುಗಾಡ್ತ ನ ಹತಾಗ
ಮತ್ತೆ ಹೊರಗೆ ತಿರುಗಾಡಬೇಕು ಮತ್ತೆ ಈಗ ಕ್ಲಾಸ್ ರ್ಲದ ಏನ್ ಮಾಡತ್ ಮಟ
ಕ್ಲಾಸ್ ಇಲ್ಲಾರ ಓದ್ಬೇಕ ಕುೂಂತು ಲೈಬ್ರರಿ ಅವಿಲ್ಲಲ್ಲಿ ಏನಾರು ಪ್ರಾಜೆಕ್ಟ್ ಕೊಟ್ಟಿದ್ರ ಪ್ರೊಾಜೆಕ್ಟ್ ಗಳು ಬರ್ಕೊಂಡ್ ಕೊಡಬೇಕು ಏನೆಲ್ಲ ಡಿಸ್ಕಶನ್ ಮಾಡ್ಕ್ ಹೋದ್ರ ಬಗ್ಗೆ ಒ ಸಬ್ಜೆಕ್ಟ್ ವೈಸ್ ಅವನು ಕ್ವಶನ್ ಕೇಳದು ನೀ ಕ್ವನ್ ಕೇಳುದು ಇಂತ ಮಾಡಿ ತಿೊಂಡ ಕೊಡ್ಬೇಕು
ಏ ಅಂತ ಎಲ್ಲಾ ಮಾಡಲ್ಪ
ಮಾಡಿಕಂಗ ಕಾದೇಜ್ ಹಾಕ್ ಮಾಡಿದ್ದೇಲ್ಲಿ
ನಾವವು ಅಷ್ಟ ಇಂಟ್ರೆಸ್ಟ್ ಇಲ್ಲ ನಮಗೆ
ಇಲ್ಲಿ ಆ ಹಸ್ಟೆಲ್ದಾಗ ನಓದತ್ತಾ ಇಲ್ಲಿ ಬೇರೆ ಚಂತನರ ಹುಡುಗರ್ ಜೊತಿ ಮಾತಾಡ್ ಕಕೊಂಡರದು ಬೇರೆ ಅಡಗೆ ಬಗ್ಗೆ ಕೇಳೋದು ಅಲ್ಲ ವಿದ್ಯಾರ್ಥಿ ಅಂದ್ರ ಹುಟ್ಟದ ಬಗ್ಗೆ ಕೇಳಬಾರ್ದ ಅಷ್ಟು ಓದೋದ್ ಕಡೆ ಗಮನ ಕೊಡ್ಬೇಕು
ನಾ ಎಲ್ಲ ಓದ್ತಿದ್ವಿ ನಮ್ಮ್ ಆಸ್ಟ್ಲಗ್ ಒಂದ ನಾಲ್ಕ್ು ಜನ ಆರ ನಿನ್ ರಳ ಮಟ್ಟೆ ಇದ ನಮ್ಗೂ
ಯಾರ ಯಾರ ಯಾರು ಮಾಡಲ್ಲ ಅವ ಹಾಳ್ ಮಾಡ್ತಾರ ನೀ ಹಾಳ್ ಹಬೇಕ ನೀ ಕಡೆ ಕುೂಂತನಿ ನಮ್ ಜೊತಿ ಇರ್ಬೇಡಪ್ಪಾ ನಿಮ್ ರೂಮ್ ನೀ ಕುಂತು ಹೋದೋಗಿ ನಮ್ ಜೊತಿ ಯಾಕಕ್ ಸಂಂಗ ಕಟ್ತಂತ ಅನ್ಬಕ್ಂತರಿೀ
ಅಂಗ ಅಂದರನೂ ಬಿಡಲ್ಲ ಅವರು
ಹ್ಮ್ ಯಾಕ ಕಟ್ಟಿಿಡ್ಕೊಂಡ ಕುಂತರ್ತಾರನ ಅವ್ರು
ಹುಂ ಮತ್ತೆ ಅಲ್ಲ ಒಂದ್ ನಾಲ್ಕು ಜನ ತಾವ್ ಹಾಳಾಗಲ್ದ ಮಂದಿನ ಹಾಳು ಮಾಡ್ತಾರ ಅವ್ರು
ಅಂತ ವ್ಯಕ್ತಿಗಳು ಯಾರ ಇರಲ್ಲ ತಾವ್ ಅಳಗತ್ವ ಮಂದಿ ಹೆಸರುತಾವ ಹಾಳತ
ಹ್ಮ್ ನಮ ತಮ್ಮ ಕರೇ ಹೋಗಿಲ್ಲ
ಅವಂದ ಏನೋ ಏನೋ ಐದ್ ದಿನ ಸೂಟಿ ಅದ ಅಂತೇಳಿ ಬ್ರ ಹಾಸ್ಟೆಲ್ದಾಗ ಕ್ರಿಕೆಟ್ ಆಡದು ವಾಲಿಬಾಲ್ ಆಡೋದು ಇವತೇನೋ ಮಳಿ ಬಂದತೆ ನೆವ ಮಾಡಿ ನಾಗ್ ಗಾಡ ಹೋಗ್ಬ ಬಿಟ್ಟು ಬರ್ತನಪ್ಪ ಅ ನಾ ಅಂದ್ರೆ ಹೇಳಲ್ಲಣ ಕಖಾಲಲೆ ಸೂಟಿ ಕೊಟ್ಟಾರ ಅಂತ ಹೇಳ್ಕತ ನಾವ ಇದ್ರ
ಕಳೆ ಸೂಟಿ ಕೊಟ್ಟದಂತ
ಹ್ಮ್ ಏನೋ ಐದು ದಿನ ಸುಟಿ ಕೊಟ್ಟಾರ ಅಂತೆ ಐದು ದಿನ ಸ್ವಲ್ಪ ಇಸದಿನ್ ಓದಿರಿ ಬ್ಯಾಸಗೆ ಎರಡು ತಿಂಗಳ ಸ್ವಲ್ಪ ಫ್ರಿ ಮೈಂಡ್ ಆಗ್ಲಿ ಒಂದಿಟ್ ಆಕಡೆ ಈಕಡೆ ಅರಟೆ ಹೊಡಿರಿ ಅಂತ ಹೇಳಿದರಂತೆ ಹೌದು ರೂಮ್ ರೂಮ್ ಕ್ಯಾರಂ ಬೋರ್ಡ್ ಆಡೋದು ಹ್ಮ ವಾಲಿಬಾಲ್ ಬರ್ ಆಡನ್ ಬರ್ರಿ ಇಪ್ಪತ್ತೇರಡು ಅಂದರೀ ಹ್ಮ್ಮ್ಮ್ ಒಂದುದ
ಅಲ್ಲ ಸೂಟ್ ಇದ್ದ ಕಾಲೇಜು ಇದ್ದಾಗ ಊರಾಗ್ ಇರತ್ತನೇ ಸೂಟಿದಾಗ ಊರಿಗೆ ಹೋಗಲ್ಲ ನಾವ್ ಎಷ್ಟೇ ನ ಮಗ
ಅದೇ ಮತ್ತೆ ಊರಾಗ ಕೆಲ್ಸ ಮಾಡಿದ್ರ ನಾಲ್ಕ್ ದಿನ ಬಿತ್ತವ ಆತ್ ಊರಿಗೆಗ್ ಹೋಗಂದ್ರ ಈಗ ಹೆಂಗಿದ್ರ ಮಳಿ ಬಂದದ ಬಿತ್ತವ ಹೋಗಂದ್ರ ಇಲ್ಲ ಅಣ ನಮ್ಮ ಮನೆಗೆಲ್ಲರೂ ಬಿತ್ತರ ನಮ್ಮ ಪಪ್ ನಮ್ಮಪ್ಪ ಅದನ ಯಾಕ ಯೋಚನೆ ಮಾಡಬೇಕು ಹೇಳು ಅಂದಪ್ಪ
ಅಲ್ಲ ಮೊನ್ನೆ ಮದುವೆಗೆ ಹೋಗ್ಯಾನ ನಾಲ್ಕು ದಿಸ ಅಲ್ಲೇ ಅದೇನ ಕಾಲೇಜು ಇದ್ರುನು
ಹ್ಮ್ ಮದುವೆಗೆ ಹೋಗ್ಯಾನ ಮೊನ್ನೆ ನಾಲ್ಕು ದಿನ ಸುಟ್ಗೆ ತಾನೇ ಓಡಾಡಿ ಮಾಡ್ಯಾನ ಅಂತ ನನ್ ಅಂತೀನಿ ಇನ್ನು ಹೆಂಡ್ರ ಇಲ್ಲ ಮಕ್ಕುಲ್ಲ ಇವ್ಗ ಹಾ ಹ್ಮ್ ಮ ಒಂದ್ ಸ್ವಲ್ಪ ಬುದ್ಧಿ ಹೇಳಳ್ಬೇಕಪ್ಪಾ ನೀನು ಹೆಂಗಂತೀನಿ ಅ ಸೈನ್ ಸೈನ್ಸ್ ಮಾಡ್ಸಿದ್ಯಾ ಪಾಪ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೋಗಿ ಅವನಿ ಸೈನ್ಸ್ ಮಾಡ್ಸಿದ ಅವ ಆರ್ಟ್ಸ್ ಮಾಡಿ ದೊಡ್ ಆರ್ಮಿ ಆಗ್ಬೇಕು ಅಂತ ಮಾಡಿದ ಅ
ನಾ ಯಾವ್ನಿಗೆ ಏನ್ ಮಾಡ ಅಂತ ಹೇಳಿಲ್ಲ ಅವನೇ ಆಗಿ ಮಾಡಿ ಅಂತ ತಿಂಡಿ ಈಗ ಏನಯ್ ಬಿಡ ಅಂತೇಳಾರ ಮನ್ ಫೋನ್ ಹತ್ತಂದನ್ ಕೇಳ
ಈಗ ಹೆಂಗ ಡ್ರಾಪ್ ಔಟ್ ಮಾಡಕ ಆತ ನೀನು ಹೆಂಗ ಅಜಿ ಕೆಟ್ಟಡ ಆಗಿ ಒಂದಸ್ ಸೈನ್ಸ್ ವಸ್ ಒಳ್ಳೆ ಈಗ ಒಮ್ಮೆ ಸೆಕೆಂಡ್ ಇಯರ್ ಬಂದಾಗ ಆಡ್ಸ್ ಮಾಡಿದ್ರ ಅದನ್ನು ಬರಲ್ಲ ಈ ಕಡಿದನ ಹೋಗದಲ್ಲವ
ಈ ಸೆಕಂಡ್ ಇಯರ್ ಡೈರೆಕ್ಟ್ ಆರ್ಟ್ಸ್ ಮಾಡ್ಸೇ ನೀ ಬೇರೆ ಕಾಲೇಜ ಹೋಗೆ
ಹ ನಾಲೆಜ ಬರ್ತಾನ ಈಗ
ನಾಳದು ಬರ್ಲಿಕ್ ಬರ್ಲಿಕ್ಕ ಅದಕ್ಕ ಏನ್
ಹಂಗಪ್ಪಾ ಮಾಡ್ಸಿದಲ್ ಮೊದ್ಲ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲಂತ ನೀ ಹೋಗಿ ಅವ್ರ ಮನ್ಯಾಗ ಅವರು ತಂದೆ ತಾಯಿ ಮುಂದೆ ಹೇಳ್ಬಿಟ್ಟಂತ ಇಲ್ ಬೇದನ ಮಾಡ್ಸ ಚೆನ್ನಾಗಿರ್ತ್ತಾ ಇಮ್ಮ ಮುಂದೆ ನಾದ ಇಂಗ್ಲಷ ಮೀಡಿಯಂ ಆದ್ರ ಜಾಬ್ ತವಾ ಹಂಗ ಹಿಂಗ ಹೇಳಿದಂತ
ಅಲ್ಲಾವೆಲ್ಲಾ ಓದ್ ಮತ್ತ ನಾನ್ ನೀನ ಮೈ್ಾಶ್ ಮಾಡಬಿಟ್ಟಿದ್ದೆ ನನಿಗೆ ಹ
ಏ ನಾ ರೂಮ್ ಬಿಟ್ಟು ಡಿಸ್ಟೆನ್ಸ್ ನಾ ಇರ್ತೇ ಯಾಕ ನನ್ ಸ್ವಲ್ಪ ಸೌ್ಯ್ತೆ ನನ್ ಕಡೆ ಬರ್ತಾನ ಅಂತೇಳಿ ನಾವೇ ಬಿಟ್ಟು ಬಿಟ್ಟಿನಿಾಟಲ್ ಬಿಟ್ಟೀನಿ ಈಗ ಬೇರೆ ಹಾಸ್ಟಲ್ತೀನಿ ನಾನೇ
ನೀನಾ ಅಪ್ಪು ನೀನಾ ಎಲ್ಲಾ ನೋಡಿಂತು
ಹ್ಮ ಕರೆ
ಎಷ್ಟ ಎಷ್ಟ ಹುಡು ಎಷ್ಟ ಹುಡುರು ಜೀವನ ಹಾಳು ಮಾಡಿದ್ನಿ ನಿಂಗೆ ಎಂದಂದು
ಎಷ್ಟೋ ಹುಡುಗ್ರಗ ಜೀವನ ಒದಗಿಸ ಕೊೊಟ್ಟೀ ನಾವ ಲೈಫ್ ಸೆಟಲ್ ಮಾಡ್ೀ ನಾನು ಲೈಫ್ ಸೆಟ್ಲ್ ಮಾಡಕತೀನಿ ನೀ ಹ್ರು ಆಥರ ಇಂತ
ನ ಲೈಫ್ ಮದೆ ಸೆಟಲ್ ಆಗ್ಯದ್ಬುಡ್ ನಿಂದು
ನಂದ ಆಗಲ್ ಬಿಡಪಾ ಬ್ಯಾರೆ ಲೈಫ್ ಸೆಟ್ ಮಾಡಕೈತಿನಿ ನಾ ಎಲ್ಲಾ ಜನಗಳಿಿಗೆ ಇ ಇದ ಮಾಡಕೈತಿಿನಿ ನಾನ್ ಹೋದ್ರು ಸೈಡ್ ಇಂತ ಏನ್ ವರ್ಕ್ ಮಾಡ್ರಿ ಚೆನ್ನಾಗಿ ದುಡ್ರರಿ ಸಂಡೇ ಚುಟಿದ್ದಾಗ ಒಂದಿನನೆ ಕೆಲಸಕ್ಕೆ ಕೋರಿ ರೊಕ್ ಕ ಇರ್ತವ ಮೆಯ ತಂದ ತಾಯಿ ಕೇಳಬಾರ್ದ ಹದ್ೆಂಟ ವಯಸಿಂದ ನಾ ಹೇಳ್ಕೈತೇನೆ ರೀ
ಹ್ಮ್ ಹ್ಮ್ ಹ್ಮ್
ನಿಮ್ಮಂತ ಇದಂಚ ಅಂತನ ಬಲಿ ಯಾರ ಅವ್ರನ್ ಬ ರೊಕ್ಕ ಕೇಳೋದಂತ ಕೆಲ್ಸದ ಆಯ್ತ ಎಟ್ಟಂದು ದುಡ್ದ್ ಹಾಕ್ಬೇಕ
ಹ್ಮ್ ಅಂದ್ರೆ ಪೇಂಟಿಂಗ್ ಕೆಲ್ಸ ಅದೇ ನೋಡ್ಪಾ ಬರ್ತಿವಿ ಮತ್ತ ಹ ಪೇಂಟಿಂಗ್ ಕೆಲಸದೇನ್ ನೋಡಂದೆ ಬರ್ತ
ಪೇಂಟಿಂಗ್ ಕೆಲಲ್ಸ ಇಡುದ ಬಿಲ್ಡಿಂಗ್ ಇಡುದ ಬಾ ಅದರದದು ರೆಂಟ್ ಅದ ಒಂದು ಹಂಗೆ ಅದ ಏನ ರೆಂಟ್ ಕೊಡ್ತಾರಂತ ದೊಡ್ ಬಿಲ್ಡಿಂಗ್ ಅದ
ಹ್ಮ
ದೊಡ ಮುಸ್ಬೇಕಪ್ಪ ರೆಂಟಿ ಕೊಡ್ತೀವಿ ಅಂತಂದ್ರ ಬರ್ತನ್ ಬಾ ಆದ್ರ ಒ್ ನಾಲ್ಕಕ್ ಮಂದಿ ನಾಳೆ ಹಚ್ಚಿನಿ
ಬರ್ತು ಮತ್ತೆ ಕಾರ್ಕಂಗಿರಿಲ್ಲಮ್ಮ ನ
ಹ್ಮ್ ಕರ್ಕೊಂತೀ ಬಾ
ಹ್ಮ್ ಹ್ಮ್ ಅದೇನ್ನೆ ಪಂಬತ್
ಇಲ್ಲ ಕರೆಕ್ಟ್ ಕೆಲ್ಸ ಬಂತ ಅಂದ್ರ ನಿಮ್ ಫುಲ್ ಪೇಮೆಂಟ್ ಇರ್ತಾ ಕರೆಕ್ಟ್ ಚೆನ್ನಾಗಿ್ ಬರ್ಲಿಲ್ಲ ಕಟ್ೋಡಕ್ ಬರ್ಲಿಲ್ಲ ಮತ್ತ ಇದು ಚೆನ್ನಾಗಿ ಬ್ರಶ್ ತಿರಾಡಕ್ ಬರ್ಲಿಲ್ಲ ಅಂದ್ರೆ ಒಂದ್ ನೂರು ರೂಪಾಯಿ ಕಮ್ಮಿ ಆತದ ನೋಡು
ಎಲ್ಲ ಎಲ್ಲ ಚೆನ್ನಾಗಿ ಮಾಡತತ್ ನಂದ್ ಸ್ವಲ್ಪ ಬಂದಿದನಲ್ ನಿಮ್ ಜೊತೆ ಮತ್ತೆ
ಕರೆಕ್ಟ್ ಮಾಡಕ್ ಬರ್ಲಿಲ್ಲ ಮತ್ತತ್ ಅದ್ ಪೇಮೆಂಟ್ ನೂರು ರೂಪಾಯಿ ಕಮ್ಮಿ ಆ ಕೊಟ್ಟಿ ಮಿನಿಮ್ ಕಲ್ಬೇಕ ಹದಿನದು ಜ ಅವವತ್ತದ ಆ ಚೆನ್ನಾಗಿ ಕೈ ಪ್ರಾಕ್ಟೀಸ್ ಆಗಬೇಕು ಏನು ನಿಮಗ ಏನಿಲ್ಲ ನೀವು ಬ್ರಿಸ್ತ ತೊಗೊಂಡ ಕೆತ್ತಾಕ ಹೇಳಬೇಕು ನಿಮಗ ಅಷ್ಟೇ ಮಾಡ್ತಿರ್ ನೋಡ ನೀವು ಚಂದಗೆ.
ಏ ಹಂಗೇ ನಿಲ್ಲಪ್ಪ ಚಲೊ ಮಾಡ್ತೀವಿ ಕರ್ಕೋ ಹಾಗ್ ಮಾಡ್ಬೇಡ ಹೂ
ಅಲ್ಲಾ ನಿಮ್ಮ ತಮ್ಮ ಓದುತ್ತಾನಂತ ಇಲ್ಲಿ ಕಳಿಸಿದ್ರೆ ಬರೆ ಹುಡುಗರು ಹುಡುಗರ ತಿರುಗಾಡ್ತಾರಲ್ಲ ಅವರ್ಂತವ್ರ
ತಿರಗಾಡಲಿ ಬಿಡ ತಿರುಗಾಡಲಿ ಎಂಜಾಯ್ ಮಾಡ್ಲಿ ಲೈಫ್ನ ನಾ
ಆಯ್ತು ತೂಗು ಆ ಬಡ್ಡಿ ತೂತ್ ಹಾಕಿ ನೋಡ ಇದಕ್ಕ ಆ ಬೆಡ್ ಗೌರ್ಮೆಂಟ್ ಇರ್ತಾವ್ ಗೌರ್ಮೆಂಟ್ ನೂ ಸಾರ್ವಜನಿಕರ ಆಸ್ತಿ ನಮ್ಮೆಲ್ಲಾರ ಆಸ್ತಿ ಅಂತ ಯಾಕೇಳ್ತಾರ ಅವರ ಹಾಗೆ ನಿಮ್ಮ ಮನಿ ಸಾಮಾನ ಹೆಂಗೆ ತಂದ್ಬಿಟ್ರಿ
ಏನೋ ಹಾಕಲಾ ಹಾಕಲಾ ಬಿಡು
ತಂದ
ಅಯ್ಯೋ ಏನು ಎಲ್ಲಾ ಎಲ್ಲಾ ಸಂವಿಧಾನ ಓದಿ ಬಿಟ್ಟು ಏನು ಎಲ್ಲ ಅಟ್
ಹಾ
ಸಂವಿಧಾನ ಓದಿದೇ ಏನು ಅಷ್ಟು.
ಹಾ ಪಾ ಸಂವಿಧಾನ ಓದಿದ್ದರಿಂದ ನಾನ್ ಈ ಮಟ್ಟಕ್ ಬಂದೆ ನಾನು ಡಿಗ್ರಿ ಓದಕ್.
ಹು ಹೂ
ಹೂ
ನೀವು ಮೊನ್ನೆ ಎಕ್ಸಾಮ್ ಬರೆದಿದ್ದೇನೆ ಅತ್ತಿ ಅಂದ್ರಲ್ಲ
ಏ ನವಿ ಅದು ಸಂವಿಧಾನ ಕೇಳಲ್ಲ ನವ್ಯಾಗ. ಏಕ ನವ್ಯಾಗ ಸಂವಿಧಾನ ಕೇಳೋ ಬದಲಿ ಓನ್ಲಿ ಫಿಸಿಕಲ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಷ್ಟೇ ಕೇಳ್ತಾರೆ ಸಂವಿಧಾನ ಒಂದು ಕೋಶನ್ ರೈಸ್ ಆಗಲ್ಲ ಅಲ್ಲಿ.
ಅಲ್ಲ ಫಿಸಿಕ್ಸ್ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಮೀರಿಸತಿ ಅಂತ ತೆಲ್ಯಾಗ. ನಿಂದ ಹೆಂಗ್ ಫೇಲ್ ಆಯ್ತು ಹೇಳ ಪಕ್ಕ ಪಾಸ್ ಆಗ್ತಿ.
ಫಿಸಿಕಲ್ ಆಗುವುದಿಲ್ಲ ನಂಗ ಅಪೆಂಡಿಕ್ಸ್ ಆಪರೇಷನ್ ಆಗಿದೆ ನಂಗೆ
ಮತ್ತೆ ಯಾಕೆ ಬರೆದ್ರಿ ರಿ ಎಕ್ಸಾಮ್ ಹೋಗಿ ಮತ್ತ.
ಸುಮ್ನೆ ಬರೆದ್ವಿ ನೋಡೋಣ ಏನಾಗುತ್ತೆ ಅಂತ ಫಿಸಿಕಲ್ ಅಟೆಂಡ್ ಆದ್ರ ಆಯ್ತು ಅಂತ ಹೇಳಿ.
ಎಲ್ಲಾ ಹತ್ತ ಹತ್ತ ತಗೋದಪ್ಪ ನಿಂದ.
ಹೂ ನೀ ಯಾವ ಈ ಎಲ್ ಪ ಪಿ ಬರಿಯಾಕತ್ತಿ ಏನು
ಬರ್ಲಿಲ್ಲ ಬರ್ಲಿಲ್ಲ ಎ ಎಲ್ ಪಿ ನಂದ ಹಾಕಕ ಹೋಗಿದ್ದೆ ಪೈಲೆಟ್.
ಏ ಅಂದ್ರೆ ಹೇಳಣ ಲೋಕ ಪೈಲಾಟ್ ಅಲ್ಲ
ಅಸಿಸ್ಟೆಂಟ್ ಲೋಕೋ ಪೈಲಟ್
ಮತ್ತೆ ಒಮ್ಮೆ ಲೋಕ್ಕ ಪೈಲೆಟ್ ಹೇಳದಲ್ಲ ಹಾರ್ ಆರ್ ಬಿ ಲಾಂಗ್ ಫಾರಮ್ ಏನು ಹಾರ್ ಆರ್ ಬಿ ಲಾಂಗ್ ಫಾರ್ಮ್
ಏನ್ ಏನ್ ನ
ಹಾರ್ ಹಾರ್ ಬಿ
ಏ ಗೊತ್ತಿಲ್ಪಾ
ಮತ್ತೆದುಕೊದ್ತಿ ಆರ್ ಆರ್ ವಿ ಎಲ್ ಪಿ ಅ ಮೊದಲ ಒಂದ ಯಾವ್ದೇ ಒಂದ್ ಸಬ್ಜೆಕ್ಟ್ ಓದ್ಬೇಕ ಅಂದ್ರೆ ಅದ್ರ ಬಗ್ಗೆ ನಾಲಜ್ ನಿನಿಗ್ ಆರ್ ಆರ್ ಬಿ ಅಂದ್ರೆ ಏನು ಎ ಎಲ್ ಪಿ ಅಂದ್ರ ಏನು ಅಂತ ಸರಿತಗ ಇನ್ನೊಮ್ಮೆ ಕಾಲ್ ಮಾಡ್ತನಿ ಹ್ಮ